ಹಲೋ ಕಟೀಲ್ ಕೇಳ್ತದಿಲ್ಲ
ಹಾ ಕೇಳ್ತಾಳ
ಊಟ
ಊಟ ಆಯ್ತ್ ನೋಡಪ್ಪ ನಿಂದು
ಮಂದ ಆಯ್ತಪ್ಪ ಏನ್ ಮಾಡಕ್ಂತೆ
ಏನಿಲ್ಲ ಹಾಸ್ಟೆಲ್ ಅಲ್ಲಿದೆ
ಅಷ್ಟಲ್ಲ ಇಲ್ಲ
ಹಾ
ಹಾ ಮತ್ತೆ ಎಕ್ಸಾಮ್ ಇತ್ತಂತ ನಿದ
ಹಾ ಎಕ್ಸಾಮ್ ಇತ್ತು
ಯಾವಾಗ
ಇಬ ಇವತ್ತ ಇತ್ತು ಹತ್ತು ಗಂಟೆ ಆಗತ್ತು ಪೇಪರ್ ಹ
ಹೆಂಗ ಆಯ್ತು ಪೇಪರ್
ಹಾ ಕನ್ನಡ ಎತ್ತು ಪೇಪರು ಚೆನ್ನಾಗ ಆಯ್ತು
ಚನ್ನಾಗತ ಹ ಹ್ಮ ಮತ್ತ
ಮುಂದೆ ಏನಾದ್ರು ಬಿಪ್ಯಾಡ್ ಮಾಡ್ಬೇಕ ಅನ್ಕಂದಿದನಿ ನಾವ ಒಂದು ಆರ್ ತಿಂಗಗಳು ಪೇಪರ್ ಕ್ಲಿಯರ್ ಆಗ್ತವಲ್ಲ ಡಿಗ್ರಿ ಡಿಗ್ರಿ ಬಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬಿಪಡ್ ಮಾಡ್ಬೇಕಕ್ ಅನ್ಕಂದಿದೆ
ಹೌದಾ
ಮುಂದೆ ನೀವು
ನಾವು ನೋಡ್ಬೇಕು ಬಿ ಎಡ್ ಇಲ್ಲ ಎಮ್ ಎ ಆದರು ಮಾಡ್ಬೇಕಂತ ಮಾಡಿದ್ವಿ
ಹೌದಾ
ಹಾ
ಇಲ್ಲಿ ಎಜುಕೇಶನ್ ಚೆನ್ನಾಗಲ್ಲೈತ್ ಮತ್ತೆ ಮುಮೆ
ನಿ ಇಲ್ಲಿಯ ಮೋಳ ಕಪಡ ತುಲ್ ಅಲ
ಹಾ ಅಲೋ
ಎಜುಕೇಶನ್ ಎಲ್ಲಿ ಚೆನ್ನಾಗಿದೆ
ಹಾ ಎತ್ತಿ ನೋಡೋಣ ಕನ್ನಡದಲ್ಲಿ ಚೆನ್ನಾಗಿರೋ ಅಂದ್ರು ಎಲ್ಲಾದ್ೂ ಯೂನಿವರ್ಸಿಟಿ ಚೆನ್ನಾಗಿರ್ಬೇಕು
ರಾಯತರು ಚೆನ್ನಾಗಿ
ಆ ೋರ್ಸ್ಗೆ ಆಲ್ಮೋಸ್ಟ್ ಅಲ್ಲ ಡೌಟ್ ಅಪ್ಪ ರೈಚೂರು ಅಷ್ಟೊಂದ ಏನಿಲ್ಲ ಹ ಅಲೋ ಹಾ ಕೇಳಸ್ತಾ ಇದದೆ ಕೇಳಸ್ತಾ ಇದೆ
ಹೌದಾ
ಹಾ ಅದೇ ನೋಡ್ಬೇಕ
ಊಟ ಚಳಕ ಪ್ಪಲ್ಲೆ
ಹಾ
ಅನ್ನ ಸಾಂಬಾರ
ಹೌದಾ ಹಾ ಹಾ ನಾವು ಅನ್ನ ಸಾಂಬಾರು ಪಲ್ಯ ಚಪಾತಿ
ಹೌದಾ
ಹೌದು
ಮತ್ತೆನ್ ಊರ್ ಕಡೆ ಹೋಗಿಲ್ಲ
ಊರ್ ಕಡೆ ಹೋಗಿಲ್ಲ ಹೋಗ್ಬೇಕು ಇನ್ನೋ ಒಂದು ವಾರ
ಹೌದಾ
ಇನ್ನೊಂದ್ ವಾರದಲ್ಲಿ ಹೋಗ್ಬೇಕಕ್ ಅನ್ಕಂದಿದ್ದೆಾಳೆ ಸ್ವಲ್ಪ ಕೆಲ್ಸ ಐತೆ ಹೋದ್ರೆ ದೇವದುರ್ಗ ಹೋಗ್ಬೇಕು ಆ ಬರದು ಒಂದು ಎರಡು ದಿನ ಬಿಟ್ಟು ಹಾ ಎರಡು ದಿನ ಬಿಟ್ಟು
ನಿಮ್ದು ಹಾಲ ಇಂಡೆ ಆಗಿತ್ತಂತಲ್ಲ
ಹಾ ಆಲ್ ಇಂಡಿಯ ಆಗಿತ್ತು
ಹ್ಮ
ಆಲ್ ಇಂಡಿಯಾ ಸೆಲೆಕ್ಷನ್ ಆಗಿತ್ತು ಕ್ರಾಸ್ ಕಂಟ್ರಿಲ ಆಗಿತ್ತು ಕ್ರಾಸ್ ಕಂಟ್ರಿ
ಹೌದಾ ಕಾಸ ಕಂಟ್ರಿ ಅಂದ್ರೀ
ಕ್ರಾಸ್ ಕಂಟ್ರಿ ಅಂದ್ರೆ ಟೆನ್ ಕಿಲೋಮೀಟರ್ ಇರುತ್ತಾ ಆದ್ರೆ ಮನ್ ರೋಡ್ಗ ಬಿಡ್ಬಹುದು ಎಲ್ಲಾದ್ೂ ಬಿಡ್ಬಹುದು ಗುಡ್ಡಗಾಡು ಓಟ ಅಂತಾರ ಗೊತ್ತಾ ಕನ್ನಡದಲ್ಲಿ
ಹಾ ಹಾ ಗೊತ್ತಾ
ಹಾ ಅದು
ಹೆಂಗ್ ಹೆಂಗ ಹೆಂಗ ಎಷ್ಟು ಜನ ಇರ್ತಾರೆ
ಅ ಅದ್ರಲ್ಲಿ ಕಂಿಟೇಷನ್ ಆಲ್ ಓವರ್ ಇಂಡಿಯಾ ಇರುತ್ತಾ ಔಟ್ ಆಫ್ ಸ್ಟೇಟ್ ಇಪ್ಪತ್ತ ಸ್ಟೇಟ್ ಬಂದಿರ್ತಾವ
ಹ್ಮ್
ಮಿನಿಮಮ್ ಎರಡ್ ಸಾವಿರ ಸಮಥಿಂಗ್ ಮೇಲೆ ಇದ್ರು ಕಮ್ಮಿ ಅಂತ ಇರ್ಲಿಲ್ಲ
ಎರಡ್ ಸಾವರ ಮೇಲೆ
ಹಾ ಎರಡ್ ಸಾವಿರ ಮೇಲೆ ಇದ್ರು ನಮ್ದು ಆ ಟೈಮ್ ಅಲ್ಲಿ ಇಂಜುರಿ ಆಯತ್ತಾ ಇಂಜುರಿ ಇತ್ತು ಹಂಗಾಗಿ ಪ್ಲೇಸ್ ಮಾಡಕ್ಕಾಗಿಲ್ಲ ಆರಾಮಾಗಿ ಓಡ್ಕೊಂಡ್ ಹೋದೆ ನೂರ ಇಪ್ಪತ್ತೆಂಟನೇ ಪ್ಲೇಸ್ ಮಾಡಿದೆ
ಮತ್ತ್ ನಾವವು ಒಂದ್ ಓಡ್ಬದ್ರೇನ್ ಇವಾಗ
ಹಾ ಓಡ್ಬೋದು ಎಜುಕೇಶನ್
ಇದು ಕಂಪ್ಲೀಟೆಡ್ ಆಯ್ತು ಲಾ ಮಾಡ್ತಾ ಇದ್ವಿ ಲಾ ಮಾಡ್ಬೇಕು ಅನ್ಕೊಂಡಿದೀನಿ
ಹೌದಾ
ಹ್ಮ್
ಹ ಹಾ
ಹ ಅದಕ್ಕೆ ಕೇಳಿದೆೆ
ಮಾಡ್ಬೋದು
ನಾವವು್ ಬಂದು ಮಾಡ್ಬೋದಾ
ಅದು ಈಗ ಡಿಗ್ರಿ ಕಂಪ್ಲೀಟ್ ಆಗತಾ ಆದ್ರೆ ಮುಂದೆ ಏನಾದ್ರು ಕೋರ್ಸ್ ಮಾಡಬೇಕದು ಕೋರ್ಸ್ ಮಾಡಿದ್ರ ಮಾತ್ರ ಯನರ್ಸಿ ಸಿಟಿಲ್ಲಿ ಗೇಮ್ ಮಾಡಕ ಕ್ವಾಲಿಫೈ ಆಗ್ತೀವಿ ಇಲ್ಲಾಂದ್ರೆ ಕ್ವಾಲಿಫೈ ಆಗಲ್ಲ ಸೆಲೆಕ್ಷನ್ಗೆ ಹೋಗಕ್ ಕೊಡಕ್ ಆಗಲ್ಲ
ಹ ಬಿ ಎಡ್ ಬಡಿದ್ರೆ ಬರ್ತೇನೆ ಸೆಲೆಕ್ಷನ್
ಹ ಬಿ ಎಡ್ ಮಾಡ್ದ ಬರುತ್ತ ಬಿ ಪೆಡ್ ಮಾಡಿದ್ರು ಬರುತ್ತಾ ಮತ್ತೆ ಡಬಲ್ ಡಿಗ್ರಿ ಮಾಡಿದ್ರು ಬರುತ್ತಾ
ಹೌದಾ
ಹಾ
ನಮ್ಗ ಅದ್ರಲ್ಲಿ ಎಷ್ಟು ಮಾಹಿತಿ ಇದಿಲ್ಲಲ್ಲ
ಹೌದಾ
ಕೇಳಿದೆ
ಇಲ್ಲ ಬರುತ್ತಾ ಯಾವ್ದಾದ್ರು ಆದ್ರೆ ಕೋರ್ಸ್ ಇರ್ಬೇಕು ಒಟ್ನಲ್ಲಿ ಇವಾಗ ಹೈಯರ್ ಎಜುಕೇಶನ್ ಇರುತ್ತಲ್ಲ ಫೋರ್ಸ್ ಏನ್ ಮಾಡ ಕನಕಲ್ಲಿ ರಮಂದ
ನಾವ ಅದೇ ಬಿ ಎಡ್ ಎಡ್ ಅಪ್ಲಿಕೇಶನ್ ಹಾಕ್ಬೇಕ ಮಾಡಿದೆವಿ ಗೌರ್ಮೆಂಟ್
ಹೌದಾ ಗೌರ್ಮೆಂಟಾ ರಾಷ್ಟ್ರಲ್ಲಿ ಎಲ್ಲಿ ಚೆನ್ನಾಗಿದ್ದಾವೆ ನ ನಮ ಕರ್ನಾಟಕದಲ್ಲಿ
ನಮ್ಮ ಕರ್ನಾಟಕಲ್ಲಿ ಹಾಸ್ಟೆಲ್ ಬೆಸ್ಟ್ ಅಂದ್ರೆ ಎಲ್ಲಿ ಎಲ್ಲಿ ಸುರ್ಪುರ ಅನ್ನಿಸುತ್ತೆ ಊಟ ಗ ಟ ಚೆನ್ನಾಗ್ ಕೊಡ್ತಾರೆ
ಹೌದಾ
ಹಾ ನಿಮ್ಗೆ
ಸುರ್ಪುರ
ಹ್ಮ್ ಗೀತಂದ್ರೆ ಯಾವ ರ ರ
ಬಿಪೆಡ್ ಅಂದ್ರೆ ಈಕ ತಾಳಿಕೋಟೆ ಚೆನ್ನಾಗಿದೆ ಅ ತಾಳಿಕೋಟೆ
ತಾವಿ ಕೋಟ್ಟಿ ಚೆನ್ನಾಗಿದೆ ಬಟ್ ಲಾಸ್ಟ್ ಇ ಅಲ್ಲ
ಹಾಸ್ಟಲ್
ಅಷ್ಟಲ್ಲಿ ಇಲ್ವಾ
ಇಲ್ಲ ಅನ್ಸುತ್ತೆ ಅಲ್ಲಿ ಹಾಸ್ಟೆಲ್ ತಾಳೆ ಕೊಟ್ಟು
ಹೌದಾ ರಾಯಚೂರ್ ಇದೆ ಆದ್ರೆ ಅಷ್ಟು ರೆಕ್ರೂಟ್ಮೆಂಟ್ು ಅಷ್ಟು ಕಿಟ್ಟು ಗಿಟ್ಟು ಆಲ್ಮೋಸ್ಟ್ ಎಲ್ಲ ಫೋರ್ಸ್ ನನ್ ಗ ಅದದು ನೋಡಲ್ಲ ಮೂರ್ ವರ್ಷ ಅದೇ ಆಡಿದವಲ್ಲ ನಾವು ರಾಯಚೂರು ಯೂನಿವರ್ಸಿಟಿನೇ
ಹ್ಮ್ ಹ್ಮ್ ಇದು ಚೆನ್ನಾಗೈತಿ ಗುಲ್ಬರ್ಗ ಯೂನಿವರ್ಸಿಟಿ ಎಲ್ಲ ಹಾಸ್ಟೆಲ್ ಬಾರಿ ಐತ್ತಲ್ಲಿ. ಗುಲ್ಬರ್ಗ ಹಟಲ್ ಗುಬ ಗುಲ್ಬರ್ಗ ಹ್ಮ್ ಹಸ್ಟಲ್ ಗ ಬಾರಿ ಅಂದ್ರೆ ಅಲ್ಲಿ ಹೊರಗಯ್ತು ಬುದ್ಧಗರ ಐ್ತಲ್ಲ
ಹ್ಮ್ ಹ್ಮ್
ಅದ್ರ ಭಾಜನ ಇದೆ ಕೆಳ
ಕಂಟಿನ್ಯೂ ಕ್ಲಾಸಸ್ ನಡೀತವಲ್ಲಾ
ಹ್ಮ್ ಎವಿ ಮಾಡುವ ಆರಾಮ್ ಗೇಮ್ ಗೇಮ್ ಮಾಡ್ರ ಆರಾಮ್ ನಿ ಅಂತರ್ಗಲ್ಲ
ಹಾ
ಬಾರ ನ
ಹೌದಾ
ಹ್ಮ್
ನೋಡೋಣ ಇನ್ನ ಡಿಸೈಡ್ ಆಗಿಲ್ಲ ಇನ್ನೊಂದ ತಿಂಗಳ ಐತೆ ಅಷ್ಟ್ರೊಳಲ್ಲ ಡಿಸೈಡ್ ಆಗ್ಬಿಟ್ಟು ಮಾಡೋಣ ಅಂತ
ಹ್ಮ ನನ್ ಪರಿಚಯದ ಒಬ್ಬನು ನಮ್ಮ ಅಣ್ಣಾ ಸೀನಿಯರ್ ಮಾಡಿದ್ದ ಅಲ್ಲಿ
ಹೌದಾ
ಇಲ್ಲ ಮಣಷ್ಟ ಅಷ್ಟಲ್ಲಲ್ಲ ಇದಿದ್ದ
ಹ ಹಾ
ಸಂ ಸಂಗಮೇಶ್ ಅಂತ
ಹಾ ಹಾ ಸಂಗವೇಶ್ ಅಂತ
ಹ್ಮ್
ಹೆಂಗ ೈತೆ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರ
ಅವನ್ಗೆ ಅಷ್ಟು ಮಾಹಿತಿ ಇಲ್ಲ ಏನೋ ಮಾಡ್ಬೇಕಂತ ಮಾಡಿದಾನೆ
ಹಾ ಹಾ
ಹ್ಮ ಎಕ್ಸಾಮ್ ಬರ್ದಂಗ ಬರ್ದಿದ್ದಾನೆ ಏನು ಬರ್ದಲ ಗೊತ್ತಿಲ್ಲ
ಹೌದ ಮತ್ತೆ ಫೋನ್ ಹಾಕಿಲ್ವಾ
ಹ್ಮ್ ಹ್ಮ್ ಹಂತಲ್ಲ ಸ
ಮತ್ತೆ ಫೋನ್ ಹಚ್ಚಿಲ್ವಾ
ಹ್ಮ ಫೋನ್ ಹಚ್ಚಿಲ್ಲ ಅವನ್ಗೆ ಅವಾಗವ ಬಂದ್ರೆ ಬೆಟ್ಟೆ ಹಾಕ್ತಾನೆ
ಏನಾದ್ರು ಸ್ವಲ್ಪ ಮಾಹಿತಿ ತಗೋಬೇಕ್ತಾನೆ ನೋಡ್ತಿದ್ವಲ್ಲ ಅರ್ಲಿ ಕಲ್ಬುರ್ಗನು
ಅದ ನಾನೀಗ ಅದೇ ಕೇಳ್ಬೇಕುು ಎಕ್ಸಾಮು ಅದೆಲ್ಲ ಯಾರಿಗೆ ಹ ಕ್ಲಾಸ್ ಎಸ್ ಮೇನ್ ಇವಾಗ ಹ್ಮ ಪ್ರಾಕ್ಟಿಕಲ್ ಇನೋರು ಮಾಡಿದಾರಲ್ಲ ಗೊತ್ತಿಲ್ಲ ಅವ ಹ್ಮ್ ಹ್ಮ ಕ್ಲಾಸಸ್ ಎತನಲ್ಲಿ ಹ್ಮ್ ಊರಲ್ಲಿದ್ದೀನಿ ಹ್ಮ ಇಲ್ಲ ಬಜ ಇಲ್ಲ ಹಜಾ ನಿನ್ನೆ ಇಪ್ಪತ್ತ ಹಾ ಎಷ್ಟ ಇತ್ತು
ಹ ಹಾ
ಬಕಂಜ
ಹೌದೌ ಬೀಳ್ಕೋಡೆ ಗೀಳ್ಕಡೆ ಚನ್ನಾಗ ಆ್ತಾ
ಏ ಕೊಡ್ಗೆ ಬೆಂಕಿ ಮಾಡಿದಾರ ಮಾರಾಯ
ಹೌದಾ ಹಾಸ್ಟೆಲ್ ಅಲ್ಲಾ
ಹ್ಮ್್ಮಸ ಕಾಲೇಜಲ್ಲಿ ಇತ್ತು ಬಟ್ ಹೋಗ್ಲಿಲ್ಲ ನಾ ಮನ್ಸ ಕೊರಕ್ಟ ಐತಿ ಯಾಕ ಕೋಗ್ಲ ಇಲ್ಲ ಅದು ಹೋಗ ಅವಾಗ ಇದ್ದಾಗ ಏನ್ ಅನ್ಸಿಲ್ಲ
ಹಾ
ಸುಮ್ನೆ ಕೆಲಸ್ ಮಾಡಿಬಿಡಿದೆ ಆಮೇಲ್ ಪೋರ್ಟ ನೆನಪು ನೋಡಿದ್ರ ಹೋಲಿಲ್ಲಪ್ಪಾ ಅಂತ ಅನಿಸ್ತು ಹಂಚ ನಂಬರ್ ಕ ಆಮೇಲೆ ಬಾಳ ಫೀಲ್ ಇತದ ಒಂದು ಕರ್ತೈತೆ ಇಲ್ಲಿ ನಮ್ಮ್ ಕಾಲೇಜಲ್ಲ ಎಲ್ಲರೂ ಪೋಟ ಬಂತಲ್ಲ
ಹಾ ಹಾ
ಎಲ್ಲ ಮ್ತತ ಕಯತು ಏನ್ ಮಾಡ್ದ ನೀಿವರ ನಮ್ಗ ಇವ ಗತ್ತ ಅರ್ಥ ಆಾಕಂ ಇತ್ತಲ್ಲ ಇವಾಗ ಅವಾಗೇಏನು
ಆ ಟೈಮ್ ಅಲ್ಲಿ ಏನು ಇದ್ದೀರಲ್ಲ
ಇವಾಗ ಅರ್ಥ ಆಯತ್ ನಮಗ ಅದ್ರ ಫೀಲಿಂಗ್ ಎಷ್ಟು ಫೀಲಿಂಗ್ಸ್ ಏನಂತ
ಹೌದಾ
ಮತ್ತೆ ಈ ಹೋಗ್ ಬಿಿಡು ಅದು ಅ ಅಲ್ಲಿಕ್ಕನ ನಮ್ ಇಲ್ಲಿ ಎಲ್ಲ ಜಾಸ್ತಿ ಕಾಲ ಕಳೆದಿರದು ಹಾಸ್ಟೆಲ್ ಅಲ್ಅಲ್ಲ ಹ್ಮ್ ನಾ ಇದೇ ಟಾರ್ಗೆಟ್ ಇದೇ ಗ್ರಹಣ್ಾಗ ಮಾಡಿದ್ರ ಅಂತ ಬಿಟ್ಟಿದ್ದ್ ನಾವ್ ಅಲ್ಲಿನ ಹೋಗೋದು
ಹ ಹಾ
ಅಲ್ಲಿ ಹೋದ್ರೇನ ಇಲ್ಲ ಒಂದ್ ೋಟೋ ಸ್ಟೇಟಸ್ ಆಗಿಬ ಬಿಟ್ಟುಬಡ್ತದೆ ಇದು ಆಗಲ್ಲಲ್ಲ
ಅದೇ ಇದು ಮರ್ಯಾದೆ ಆಗಲ್ಲ ಆ ಹಾಸ್ಟೆಲ್ ನೆನಪಿ ಇವೇ ನೆನಪಿ ಇರುತ್ತದು
ಮರ್ಯ ಕಾಗಲ್ಲಲ್ಲ ಮತ್ತೆ
ಕಲ
ಏನಿಲ್ಲ ನಮ್ ಫೆಂಡ್ಸ್ೊಬ್ನು ಹೋಗ್ಬಿಟ್ಟ ಪುಟ್ಸಂತ ಬೆಳಿಗ್ಗೆ ಮಾರ್ನಿಂಗ್
ಹೌದಾ
ನಂಗ ಬೇರೆ ಮನ್ಸ ಬರ್ತಾ ಇಲ್ಲ ಇವತ್ತ ಮಲ್ಲಿ ಬಾಯಿ ಅಂತಿದೆ ಇಲ್ಲಿಗೆ
ಹಾ
ಹಾ ಆ ಕಡೆ ಒಂದೆರಡು ಸಲ ಹೋಗಿದೀನಿ ಮತ್ತೆ ನಮ್ ಕಾಲೇಜ್ ಗ್ರೌಂಡ್ ಇದೆ
ಹಾ
ಆ ಕಡೆ ಒಂದ್ ಎರಡ್ ಸಲ ಹೋದೆ ಮುಂಜ ಒಂ್ಥರ ಸ್ಯಾಡ್ ಮೂಮೆಂಟ್ ಆಗಿತ್ತ ಆಮೇಲ್ ಬಂದ ಆಮೇಲೆ ಏನ್ ಅನ್ನಿಸ್ತಾ ಇಲ್ಲ
ಹ ಹಾ ಅದೇ ಸ್ವಲ್ಪ ನೆನ್ಪು ಹೆಂಗ ಅಂದ್ರೆ ಓಡಾಡಿರ್ತಿೀವಿ ಎಲ್ಲಾ ಒಂದೇ ಜಾಗದ ಇಲ್ಲಿ ಎಷ್ಟೋ ಕಿತ್ತಾಡಿರ್ತೀವಿ ಆ ಟೈಮ್ಲ್ಲಿ ಏನು ಏನು ಅನ್ಸಲ್ಲ ಆ ಟೈಮ್ ಅಲ್ಲಿ ಇವಾಗ ಎಲ್ಲಾ ನೆನ್ಪುಗಳು ಕಂಟಿನ್ಯೂ ಬರ್ತಾ ಇರ್ತಾವ
ಇ ಕಾಲ್ ಬರ್ತದೆ ಕಟ್ ಮಾಡ್ತೀನವ